ಏಲಿ ಮಡಮ್ ಊಟ ಮಾಡದ್ರ ಆಯ್ತು
ಹಲೋ
ಹಲೋ
ಹಲೋ
ಹಲೋ
ಹೇಳಿ ಹೇಳಿ
ಮಾಡಿದ್ರ ಹೆಂಗ
ಹಾ ಆಯ್ತು ನಿಂದು
ಹೂ ಆಯ್ತು
ಹಾ ಏನ್ ಊಟಾ
ನಮು ಎಗ್ ರೈಸು
ಹೌದಾ
ಹ್ಞ
ಹ್ಞ ಮತ್ತೆ
ನೀವ ಏನ್ ಮಾಡಿದ್ರಿ
ನಮ್ಮದು ಸರ್ ಅದು ಮುದ್ದೆ ಅನ್ನಾ
ಹಾ
ಸಾಂಬಾರು
ಹಾ
ಹ್ಮ್
ಮತ್ತೆ ಇವತ್ ದಿನ ಹೇಗಿತ್ತು ನಿಮ್ದು
ಏನು
ಇವತ್ತ ದಿನ ಹೇಗಿತ್ತಪ್ಪಾ ನಿಮ್ದು ಅಂದೆ
ಚೆನ್ನಾಗಿತ್ತು
ಬೆಳಿಗ್ಗೆಯಿಂದ ಏನೇನ್ ಮಾಡಿದ್ರಪ್ಪಾ
ಹಲೋ
ಹಾ, ಕೆಲ್ಸಕ್ ಹೋಗಿದ್ಯಾ.
ಹ ಹೋಗಿದ್ವಿ.
ಹಾ,
ಹ್ಮ್. ಚಿಕನ್ ಅಂಗಡಿ ತೆಗ್ದಿದ್ರಾ.
ಹ್ಮ್, ಹ್ಮ್
ಹೀಗಿದೆ ಏನು ರೇಟ್ ಇವತ್ತು.
ರೇಟ್ ಜಾಸ್ತಿ ಕಣ್ರೀ ವ್ಯಾಪರನೇ ಇಲ್ಲ.
ಹಂಗ.
ಹಲೊ ಅದೇ
ಮತ್ತೆ ಹೇಗೆ ಜೀವನಾ,
ಹೀಗೆ ಬಾದೇಶ್ವರ ಕೊಟ್ಟ ಅಷ್ಟ್ ನಡೀತಾ ಇದೆ ಭಗವಂತ.
ಹ್ಮ್.
ಏನ್ ಮೋಸ ಮಾಡಲ್ಲಾ. ಹೇಗ್ ತಾನೇ ನಡೀತಾದ.
ಹ್ಮ್ ಅಂದ್ರೆ ನಿಮ್ ಗೀಟ್ಗಳಾದಾರೆ ಇದ್ರೆ ಸರಿ.
ಮಾಡಕಾದಾ
ಹ್ಮ್.
ಹಾ.
ಮತ್ತೆ ಮದುವೆ ಅಂತಿದ್ರಿ ಪರ್ಚಸ್ ಎಲ್ಲಾ ಮಾಡಿದ್ರ.
ಹಾ ನಮ್ಮ ಹುಡುಗನಂದು ಮದುವೆ.
ಹ್ಮ.
ಮನೆಯ ಹೆಂಡತಿವರು ಪರ್ಚೆಸ್ ಹೋಗಿರು,
ಹ್ಮ್, ಹ್ಮ
ನಮ್ಮ ಅಣ್ಣನ್ನ ಬಂದ ಕರ್ಕೊಂಡ್ ಹೋಗಿದಾ ಇನ್ನೊಬ್ಬ ಅಣ್ಣನ ಮಕ್ಕಳು ಇವರು ಎಲ್ಲಾ ಹೋಗಿ, ತಗೊಂಡು ಒಂದು ಹತ್ತು ಗಂಟಗೆ ಬಂದರು.
ಓ ಅಷ್ಟೋ ತನಕ ಇದ್ರ.
ಹ್ಮ.
ಹ್ಮ್, ಹ್ಮ್, ಹ್ಮ್
ಸರಿ, ಸರಿ
ಹೌದು ಏನ್ ಕೊಡ್ತಿದ್ದೀರಾ ನಿಮ್ಮಣ್ಣನ್ ಮಗನ್ಗೆ.
ನಾವೇಏನು ಕೊಡ್ಲಕ್ಕಪ್ಪ ಒಂದ ಹತ್ತು ಸಾವಿರ ರೂಪಾಯಿ ಕೂಡ ಅಮೌಂಟ್.
ಹೌದಾ,
ಹ್ಮ್,
ಹ್ಮ್, ಅದೇ ಅಮೌಂಟ್ ಗೆ ಬೇರೆದೇನೋ ತಕೊಟ್ಬಿಡಿ.
ಯಾ ಬೇರೆ ಯ್ತದ್ದು ಇಲ್ಲ.
ಹ್ಮ.
ಬೇರ ಹತ್ತು ಸಾವಿರ ರೂಪಾಯಿ ಬಂದದಾ,
ಬರುತ್ತೆ,
ಹಾ
ಡಬಲ್ ರಾಣಿ ಬೀರು ಬರುತ್ತೆ ರಾಜ ರಾಣಿ ಬೀರು ಹೌದು
ಯ ಕೇಳಳ್ ನೋಡ್ಬಕ್ತಾರಪ್ಪಗಾರ
ಕೇಳಿ ನೋಡಿ ಅಮೌಂಟ್ ಕೊಟ್ರೆ ಅದು ಖರ್ಚು ಮಾಡಕ್ ಬಿಡ್ತಾರೆ
ಹ್ಮ್
ಆ ಇದಾಗಲ್ಲ ಇದಾದ್ರೆ ನೆನ್ಪಾ ಕೂತ್ಕತದೆ ಅಲ್ಲ ನಮ್ಮ ತೋಚಿದ್ದ ಹೇಳಿದೆೆ ನೋಡಿ ನಿಮ್ಮ ವಿಶ್ವಾಸ ಕೇಳಿ ಡಿಸೈಡ್ ಮಾಡಿ
ಇನ್ ಯಾಕ್ರಿ ತುಂಬಾ ಥ್ಯಾಂಕ್ಸ್ಮ್ ಒಂದ್ಐದ್ಯ ಕೊಟ್ರಿ ನಮ್ಗ
ಹ್ಮ್ ಆಮೇಲೆ ನಿನ್ ಮೆಡ್ತಿ ಯಾಕೊಂಡ್ ನನ್ನ ರುಬ್ವರು
ನಾನು ಅಮೌಂಟ್ ಕೊಡ್ಬಿಡಮ್ಮ ಅಂತ ಇವಿ
ಹಾಂ
ನೀವು ನೆನಪಸಿದ್ದು ಒಳ್ಳೇದೇ ಆಯ್ತು
ಹೌದಾ
ಹ್ಮ
ಹೌದಾ
ಹ್ಮ್
ಹ್ಞೂ ಹ್ಞೂ ಮತ್ತ ಇಬ್ಬರು ಕೊಡಬೇಕು ಅಂದ್ರಲ್ಲ ಅವ್ರಗ ಏನು ಕೊಡ್ತೀರಾ
ಅವ್ರಗ್ ಅಮಂಟ್ ಕೊಡಣ ಅಂತ ಅವ್ರ ಇಬಗ್ ಅಮಂಟ್ ಕೊಡ ಅಂದ್ ಕಡೆ ಇದ್ದಿದ್ದು
ಹ್ಮ ಅವ್ರಿಗೂ ನೋಡಿ ಏನಾದರರು ಕೊಡ್ಬೋದು ರಿಟ
ಹಾ
ಗಿಫ್ಟ್ ಮಾಡ್ಬೋದು ಅವ್ರಿಗೂನು
ಹಾ ಗಿಫ್ಟು
ಹ್ಮ್ ಹ್ಮ
ಏನು ಗಿಫ್ಟು
ಸೂಪರ್ ಸೆಟ್ ಸಿಗಲ್ವಾ ಫೈ ತೌಸಂಡ್ ಸಿಕ್ಸ್ ತೌಸಂಡ್ಗೆ
ಸಿಗುತ್ತಾ ಕಾಣುತ್ತಾ ವಿಚಾರ್ಸಬೇಕು
ಹ್ಞ ಚ ವಿಚಾರ ಸ
ಸೊಪಾ ಸಟ
ಹೌದು
ಹಾ ಮ ಮೆಕಪ್ ಸೆಟರೆ ಆಾನ
ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ಅವ್ರಿಗೆ
ಹಾ
ಇರ್ತ್ತಿಲ್ಲ ಅಂದ್ರೆ ಸೋಫಾ ಸೆಟ್ಟು ಮನೆಗ್ ಯೂಸ್ ಆಯ್ತದೆ
ಹ ಅವ್ರ ಮಾ ಜಾಗ ಭೇ ಇಲ್ಲ ತಕ್ವೇ ಇಲ್ ಮಗಂದ್ರರು
ಸ ಒಂದು ಕೆಲಸ ಮಾಡಿ ಇಲ್ಲಿಗೆ ಯಾರು ಸೂಪರ್ ಸುಟ್ಟ ಕೊಡಿ ಅಲ್ಲಿದಿರೋ ಅಲ್ಲಿಗೆ ಬೀರ್ ಕೊಡಿ
ಹಾ
ಇಲ್ಲಿ ಕೊಡಿ ಇಲ್ ಅಲ್ಲಿಗೆ ಎಸ್ ಚೇಂಜ್ ಮಾಡಿ
ಹಾಂ
ಹ್ಞೂ ಅಲ್ಲ ನಿಮ್ ಕನ್ಸಿದು ಮಾಡಿ ನಾನು ನಿಮಗೆ ಹೇಳ್ಬಿಟ್ಟೆ
ಹಾ
ಹ್ಮ್
ಕಡ ಬನ್ನಿ ಅಷ್ಟಂಟ ಕೂತು ತೀರ್ಮಾನ ತಗೋಬೇಕು ಚರ್ಚೆ ಮಾಡಿ.
ಮತ್ತೆ.
ಹು
ಮತ್ತೆ. ಹಲೋ.
ಹಾ.
ಹೇಳಿ ಮಳೆನಾ ನಿಮ್ಮ ಕಡೆ.
ಆ
ಮಳೆ ನಾ
ಇನ್ನ ಕಪ್ಪ ಈಗ ಮಿಂಚ್ತಾತಾಯಿದ.
ಹು
ಮಗಾ ಬರ್ಲಿ ಅಂತೇಳಿ ಅವ್ವಾ ಕಾಯತ್ತಾರ್ಬೇಕು. ಅದ ಯಾಕೊ ಮಳೆನೆ ಉಯ್ತಾ ಇಲ್ಲಾ.
ಹಾ
ಹು ಬಂದ್ರ ಬಾಳ.
ಮುಷಿ
ಪಪ್ಪಾ ಒಂದ ಗೊಬ್ಬರಾ ಆಕ್ತಾ ಆಗೆದ.
ಹಲೋ ಹಲೋ.
ಹಾ
ಹಲೋ
ಹಾ ಹಲೋ
ಹೇಳಿ ಹೇಳಿ. ಕೇಳಸ್ತಿಲ್ವಾ.
ಮಕ್ಕಳೆಲ್ಲಾ ಮನಿಕೊಂಡ್ರಾ.
ಹಾ ಮಲ್ಗಿದಾರೆ.
ಪ್ಚ್ ಹು
ಏನ್ ಹೇಳಡ್ರಿ.
ನೀವು ಚೋಳಾ
ನೀವಿ ಹೇಳದ ಕೇಳೋದಾ
ಆ
ನೀವ್ ಇಲ್ಲೆ ಇದ್ರೆ ನಾವ ಕೇಳ್ತೀವಿ.
ಹಾ ಕೇಳಿ ಕೋಹ್ಹ್ಹ್
ಏನೇ ಆದ್ರುನು.
ಹು
ಮನೇಲಿ ಎಲ್ಲಾ ವಾತಾವರನಾನು ಚೆನ್ನಾಗಿರ್ಬೇಕು.
ಈಗಾ ಅವ ವಾತಾವರಣ ಇದರಬಗ್ಗೆ ಹೇಳ್ತಿದ್ದೀರಾ.
ಎಲ್ಲೂರು ಇರ್ಬೇಕುಕಂಡ್ರಿ ಒಂದ್ ಮನೇಲಿ ಹೆಂಗಸ್. ಇದ್ದಾರೆ ಅಂತಂದ್ರೆ.
ಕರೆಕ್ಟ್
ಎಲ್ಲಾ ಇರ್ಬೇಕು ಬಯಲ ಪ್ರದೇಶಕ್ಕೆ ಹೋಗದು ಅಂದ್ರೆ ಕಷ್ಟಾ.
ಹಾ ಟಕ್ ಟಕ್
ಯವ್ವ
ಹೌದು ಹೌದು ಬಿಡಿ.
ಹ್ಮ್ ನಿಮ್ಮ ಹೆಸರುಗಳ ಸೈರಣೆ ಇಲ್ಲ.
ಒಳೆದು ತರಿಸ್ತಾ ಇರಿ ಸುಮ್ಮನೆ. ಯಾವ್ದರ ಅಮೌಂಟ್ ಅದಾಗ.
ಹ್ಮ್ ಬನ್ನಿ ಎಲ್ಲಕ್ಕೂ ಟೈಮು ಗಳಿಗೆ ಕೂಡಿ ಬರ್ಬೇಕು.
ಹ್ಮ್
ಹ್ಮ
ವೌದು
ಹೌದು
ಆ ಟೈಮ್ ಯಾವತ್ ಕೂಡ್ ಬಂತದೋ.
ಅವ ಹೌದು
ಇರಿ ಈಗ ಹೋಗ್ಬಿಡ್ತೀನಿ.
ಮತ್ತೆ
ಹಳ್ಬ
ಹೇಳಿ ಕೇಳೋಣ ಇನ್ನೇನ್ ಸಮಾಚಾರ. ನಿಮ್ಗೇಏನಾದ್ರು ಗದ್ದೆ ಜಮೀನು ಏನಾದ್ರು ಇದೆಯಾ.
ಹಾ
ಏನ್ ಫಸ್ಲ್ ಹಾಕಿದ್ದೀರಾ.
ಕಬ್ಬ ಹಾಕೀನಿ
ಹಾ
ಹ್ಮ ಹಾ
ಎಷ್ಟು ಎಕರೆ. ಹಲೋ ಹಲೋ